ಲೋ ಹಲೋ
ಏನ್ ಮಾಡ್ಕತ್ತರ
ಏನಲ್ಲ ಅವ್ರ ಪಾಪ ಏನುಲ್ಲೋರಾಮ
ಎಂಗನ ಅಡ್ದಾ
ಹ ಹಾ ಆಯ್ ಏನ್ ಮಾರ ಕುಂತರೋಣ
ಯ
ಏವನ್ ಮಾಡಕ್ ಮುಂದಿರ ಹಣ
ಏನುಲ್ಲಣ ದೀವಣ
ನಾ ಒರ ಹಲೋ
ಅದಳೆ
ಹಾ ಯಾಕ ಕೊರಕರ್ ಕೆೇಳಸನಾ
ಾವ
ಕೊರ ಕೊರಕೋತಲ್ಲ ಯಕ
ಹ ಗೊತ್ತಲ್ಲ
ಹಣ ಎಲ್ದಾಗ ಏನ್ ಬಿತೀರಾ
ಹ ಅಲ್ದಾ ಚಜ್ಜಿ ಬಿತವಾರ ನೀವು
ಹಾ ನಾವು ನ ಜಳ ಬಿತ್ತೀವಿ ನೋಡ ಹಾ
ಯ ಮಾಡಲಕತ್ರ
ಏನಲ್ಲೋರ
ನಡದಾ
ಏ ನಲ್ವರ
ಹ ಕ್ರಿಕೆಟಾ ಬರ್ತಯ
ಏನ
ಇಗ ನ ಪರಕರ ಅ ಪಾಕಿಸತನ್ ತರವ ಅ ಯ ಪ ಮ ತ ನಲ್ಲ ಆಾ
ಬರ್ತವಳ
ಮಾತ್ರ
ಹ್ಮ್
ಮಾತಾಡ್ತನಾ ಹಾ ಯಾರ ಹಳ್ಪಾ
ಯ ಯಾರಾರವಾ
ಏ ಏನಲ್ಲ ನಿಮ್ ಏನ್ ಮಾಡುವ
ನಮ್ದೇನು ಪಾರಿವಾಳ ಸಾಕಿರಾ
ಹಾವ ಆ ಸಾಚಿ ಮಾಡಡೆ
ಹಾ ಊರ ನೀಸಾವಣ ಅ
ಇಪ್ಪತ್ತ
ಬತಾವಾ
ಹ್ಮ
ಕೊರತರ್ಯಳ ನ
ಲಾಣ
ಒಂದು ಕೊಡ್ತ್ರರ
ಕೊಡ್ತ ಹ
ಹೊರ್ತರ
ಬಡ್ಡಿ ಇಸ್ಕೊಂಡಿದ್ದಲ್ಲ ಅದು ಬಡ್ಡಿ ಕೊಡ ಹಣಸ ಹಲಣ
ಹಲೋ ಅಣ್ಣ ಹೇಳಣ್ಣ
ಹ ಹೊಲ ಎಷ್ಟಕ್ರ
ನಮ್ದು ಒಂದ್ ನೂರ ಎಕರೆ ಬುಡ್ಸಲ್ಲ
ಹ ಹಾ ಎಷ್ಟು ಅವ ಹಲೋ ಹ ಏನಿಲ್ಲ ಯಾರ
ಯಾವ ಮಾಡಳಗತ್ರ
ಏನ್ ಇಲ್ಲೋಣ
ಅದಣ
ಹಾ
ಎಂಗ ಆಡ ಸಸಾರ
ಚಲೋ ನೀ ಇರನೂರಾ
ಆ ತ್ಯಾಂಕ್ ಯು
ಯಾರ ಎಷ್ಟ್ ತಾವಣ್ಣ ನಿಮ ಮಕ್ಳು ಮಕ್ಳ ಎಷ್ಟ್ ತಾವಣ
ಏನ್ ಮಾಡಡ ಹೇಳ
ಮಕ್ಳ ಎಷ್ಟಾವ
ಹ ಇ ಲಗ್ನ ಆಗಲ್ವ ಹಣ ನಿಮ್ದ
ನಮ್ದಾಗಿತ
ಅದಣ ಎಷ್ಟನ ಕ್ಲಸ್ಳ
ಫಿಫತ್ ಆರ
ಹೌದಣ
ಹ್ಮ್ ಎಲ್ಲ ನಿನ್ ನಂಗ ಹ
ಹ ಅದಣ
ಹ್ಮ
ವೈವಾಡ
ಯಾರ ಬರಲ್ಲ ಬುರ ಹ
ಹ ರೊಕ್ಕ ಕಟಾದ
ಏನ
ಬೈ ಬೈಬೇಡ ರೊಕ್ಕ ಕಟ್ಟತ್ತ
ಯ ಯಾರ ಬಾಯ ಬುರ ಹೇ ಉಂಟಲ್ಲ ಹಾ
ಹಳ
ಅಣ್ಣ ನಿಮ್ಮ ಅಪ್ಪ ಬಂದೋರಣ
ಏಳುವನು
ನಿಮ್ಮ ಅಪ್ಪ ಬಂದೋರಣ ಹಾ
ಹಷ್ಟ
ಯಾರ ಕೈಲಿ ಕೊಡ್ತೀಯಣ
ಹಲೋ ಬ್ರೋ
ಅಲೋ ಬ್ರೋ ಏ್ ಬೋ ಒನ್ವಾರ
ಹ್ಮ್ ಹೇಳಪ್ಪ ನಾನು ಮನೆಗೋಗಿನಿ ಬ್ರೋ ಆಂ ಹೇಳು ಯದಕ್ಕ
ಹ
ನಾನ್ ಮನೆಗೊಬೇಕು ಬ್ರೋ ಅವ್ರ ಅಪ್ಪ ಬೇರೆ
ಹ ಅಣ್ಣ ಪರಿವಳ ಎ ಸೋಣ ಅಣ್ಣ
ಲ್ಲ ಮತ ಆ ನೋಡೆ
ಮೂವತ್ತ
ಹ್ಮ್ ಎಡು ಕೊಡತ
ಆಯ್ತಾ ಏನು ನೋಡ್ದ
ಹಾ
ಏನದು
ಏನೀಲ್ಲ
ಉರನೇಶ
ಹ ಮತ ನೋಡ
ಉರಾ ಮೂವ ತಾವಣ
ಹ್ಮ್
ಚಲೋ ಪಾರಿವಾಳ ಹಲೋ ಹಲೋ ಹಲೋ
ಈಗ ಲಾರೆೆಂಬಲ್ಲಿ ತಾವೋಗ ಇಸ್ಕೊ್ ಬಿಿಡಿ ಎಲ್ಲ ಶೋೋಗ ತಾವ ಇಸ್ಕೊಂಡ್ ಅಲ್ಲೇ ಇಟ್ಕೊಂಡ್ಬಿಡ್ ನಾ ಹಿಂಗಗೆ ಹೋಗ ಬಿಡ್ನನೆಿಂಗಿಡೆ
ಹ
ಹಾ ಯಬುರ ಹಾ ಹೇಳ
ಹಾ ಎಲ್ಲ ಇಸಗಣ ಕುಂಟಿತ್ತಲ್ಲಣ್ಣ
ಹ್ಮ ಒಲಬ ಏನ್ ಆಡ್ತ
ಏ ನಲ್ಲರಣ
ಹ ಹೇಳ ನಾನ ನಮ್ದ
ಗರಿ ಆಸಣ
ಹಾ
ಗಾರಿಯೇ ಸಾ
ಮೂವತಾಳನ
ಹ ಹೂ ಊ ಹಾ
ಯ
ಅಲ್ಲಿ ಜವಳಾಡಕುಂತರಣ
ಹೌ ಯಾವ
ಹ್ಮ್ ಹಾ
ಏನು ಹ
ಹಾ ಏನ್ಡ್ದನಾ
ಹ ಹಾ ಕರ್ಲ ಬಿಡಿ ಏನು ಸಾಕು ಬಿಡೋ
ಅ ಹೇಳೋ
ಹಾ ಏಳು ನಲ್ಲೋರ ಹೋಲ್ದಾಗ ಏನ್ ಬಿತ್ರರಾ
ಮತ್ತ
ಹಲೋ
ಏನು ಮಾಡ್ಸ ಕುಂತಿ
ಹೆ ಬೋ ಬ್ರೋನ್
ಹ್ಮ ಹ ಣ ಏನ್ ಮಾಡ್ಸ ಗುತ್ತಿ
ಏನ್ನಲ್ಲ ಅಣ್ಣ ಪಾರಿವಾಳ ಎಷ್ಟಿದೆ ಅಣ್ಣ
ಒಂದು ಈಗ ಅರವತ್ತಾವಣ
ಎಷ್ಟಣ
ಅರವತ್ತು ಅರವತ್ತ
ಅರವಾತ ಅಣ್ಣ ಅರವತ ಅವ ಅಣ್ಣ ಹ ಎ ಬ್ರೋ ಅನ್ಬಾರೋ ಚಂತಾನ
ನಿಂಬಲ್ಲಿ ಅಷ್ಟ ಅಣ್ಣ
ನಮಂಬಲ್ಪಾ ಒಂದ ನೂರ ಐವತ್ ನೋಡ
ನೂರ ಐವತ್ತು ಅಣ್ಣ
ಹಾ
ಶ್ರೀಮಂತ್ರು ಬಿಡಣ್ಣ
ನೀವೇ ಶ್ರೀಮಂತ್ರರಣ್ಣ
ಏನ್ ಅಣ್ಣಾ ಅರವತ್ತು ಪಾರಿವಾಳ ಅದಾವ
ಹ ನಾ ನಿ ನೀವೇ ಶ್ರೀಮಂತತ್ರ ನಾವೇನು ಶ್ರೀಮಂತರ
ನೀವು ದೊಡ್ಡ ಸಿಟಿ ಮಂದಿ ಅಣ
ನೀವೇನ್ರರಿ ನೀವೇನ ಹಳೆಗಾರ ಮಂದಿ ಏನ್ರೀ
ಹ್ಮ್ ರಿ ನಾವ್ ಹಳಗಡಿ ಮಂದಿರ
ಹಾ ಗಾರಿಯಸ
ಹ್ಮ್
ಹಲೋ
ಲಿ ಗಿಡದ ಮಾಲ ನ ಇಳಿತೀನ್ ತಡ್ಕ
ಹಾ ನ ಹೇಳೋ ಆರಾಮಸ ಹೇಳಣ
ಅಣ್ಣ ಆರಾಮ ಸೇ ಇಳೀತೀನಿ ಅಣ್ಣಾ
ಹಾ
ತಡ್ಕೋ ಅಣ್ಣಾ ಇಳೀತೀನಿ
ಹಾ ಹಣ ಪಫೋನ್ ಬಳಸ ಉಟಣ
ಹಾಣಾ ಕಿಸತ ಇಡ್ಬೇಕೇ ನೀ ಸೈನ್ದ
ಹ
ಹ
ಹಾ ಹೇಳಾ
ಹಣ ಹೇಳ್ತಿದ್ದೀನಿ ನೋಡಿ ಈಗ ಹೇಳ್ತಿದ್ದೀನಿ
ಈ ಇ ಹಣ
ಹಣ್ಣ ಸ್ವಲ್ಪ ಮಾತಾಡ್ಸಬೇಡ ನಿಂದರು ಇಳೀತೀನಿ
ಯಾಕ ಅಣ್ಣಾ
ಎಳ್ತೇದನ ತಡಕಣಾ
ಹ ಆರಾಮ್ಸಿ ಇಳಿ ಹ
ಹ ಇಳಿದೆ ನೋಡು ಅಣ್ಣಾ
ಹ
ಏನ್ ನಡೀತಿದೆ ಯಾಕೋ ನಾನತ್ರಾಣ ಪತ
ಹೋ ಹಲೋ ಏನ್ ಇಲ್ವರ ನಿಮ್ದ ನೋಡ
ನಾ ದೇವನಾಡ್ದಲ್ಲ ಅಣ ಇಲ್ಲ ಸುಮ್ಮ್ ತಿರುಗ ಆಡ ಕೂತಿದ್ದಿ
ತಿಗಳ್ ಕುಂತರಣ ಅಂದ್ರೆ ಒ ಪ ತ ಕ ಆಲಿ
ಹ
ಒಂದ್ ಎಕರೆ ಅದ ರಿ
ಒಂದ ನಮ್ದು ಬರ ಹ ಎಡು ಎಕ್ರ ನೋಡ್ರಿ
ನೀವಾಸಾವ ಕರ ಮಂದಿ ರಿ
ನೀವ ಸೌಕರ್ ಬಂದಿರಿ ಮರ ಇಐವತ್ ಬಾರಿ ಒಳಂತಿರಿ
ಮೀ ಅವ ಮಾರಿದ್ರ ಎಷ್ಟ ಪಡ್ತರಿ ಆದ್ರ
ಒಂದ್ ಉಡನ್ ಪರೀವಳ ಒಳ ಒಂದ ಮೂವತ್ ತಾವ ಏನ್ ನೋಡ್ರಿ
ಮೂವತ್ ಅವ್ರಿ ಮೂವತ್ತು ಸನಕ್ಕೆ ಅವರು
ಕೊಡ್ಬ್ರೀ ಒಂದ್ ದಿವ್ಸ ನೀ
ಎಶ್ವರ್ ಕಾವ್ರಯ
ಎಷ್ಟ ರೂಪಾಯ ಒಂದ್ರಿ
ನಾವ್ರ ಆರ್ಲ
ಆರ್ನೂರ್ ರೂಪಾಯಕ ಒಂದು ಹ ಆಯ್ತು ನಾಳೆ ಹತ್ತಂದ ದಿವ್ಸ ಇರರಿ
ಎಷ್ಟತ್
ಮೂವತ್ತಂಂತ ಅಲ್ರಿ
ಅ ಬರರ
ಹ ಆಯ್ತು ಕೊಡ್ತರಿಲ್ರಿ
ಹ ನಾ ರಕ್ಕ ಮೂ ಸಹರ ಆ ಕೊಡ್ತಣ ಗಾಡಿ ಕಾಯ ಕತ್ತ ಕಸಣ ಗಾರ ಕಸ ಹಾ ಹಾ
ಹ್ಮ್
ಮೂವತ್ ಸಾವಿರ ಬಾಡಣ ಮೂವತ್ ಒಂಬತ್ತು ಸಾವಿರ ಕಳಸಣ
ಆಯ್ತಾ ಹಂಗೆ ಕೊಡಕೂಚನ್ ತೋಗಣ ಕೊಡ್ತ
ಹ ಹಂಗ ಅಂದ್ರ ಆಗಣ ನಿಲ್ ಕಾರಣ ಮೂವತ್ತು ಇ ಅತಟ ಅಂಜೆ ಕೊಡ
ಹ್ಮ್ ನಾ ಬೇಕ ಇದ್ದೋಣ
ಮತ್ತೆ ಹಂಗಲ್ಲ ನೀ ಹಂಗೆ ಕೂಡ ಅಂತ ಅಂತೆಲ್ಲ
ಕೊಡಿ ಹಂಗ ನೋಡಿ ಅಣ್ಣ.
ಏ ಆ ಅಂಗಲ್ಲಣ ನಮ್ ತಮ್ಮುನು. ನಾ ಇನ್ನಾನು ಇದ್ರ ಕೊಡ್ತೀನಿ ನಮ್ ತಮ್ಮ ಹಳ್ತಾನ ಅಣ.
ಯ ನಿಮ್ ತಮ್ಮಗೆ ಹೇಳೋಣ ನಮ್ ಬೇಕಯ್ಯೋ ಅಂದ.
ಎಷ್ಟಣ
ಮೂವತ್ ಪಾರ್ವಾಳ ಬೇಕು.
ಹಲೋ ಅಣ
ಏನ್ ಅಣ
ಹಾ ಹಾ ಹೇಳ್ ಅಣ ಬಸ್ ಈಗ್ ಹೊಯ್ತ್ ನೋಡ್ ಅಣ ಎ ಬಸ್ ಬಿಂಡ್ರಿಗುಂದ.
ಹಾ ಬಂತ್ ನೋಡ್ ಅಣ.
ಏ ಅಣ ಪ್ಯಾಸೆಂಜರ್ ಒಬ್ಬರು ಇಲ್ವರಣ.
ಹ್ಮ್ ನೀ ನಾಳೆ ಎಲ್ಲಿಗ್ ಹೊಯ್ತಿದಿರ ಅಣ.
ಹಾ ನಾಳೆ ತಕ್ಕುಂಗುಂಟ್ನನ ಯಾಕ್ ಅಣ.
ಕೇಳ್ದೇ ನಾನು ಹೋಬೇಕ್ಕಿತ್ತು.
ಏನ್ ಅಣ
ನಾನು ಹೋಬೇಕಿತ್ ಅಂದೆ.
ಹಾ ಣ